ನ ತಮ್ಮ ಹರಾಮ ಆರಾಮದ ನೋಡಪ್ಪಾ ಏನ್ಡ ಸಮಾಚಾರ ಊಟ
ಊಟ ಆಯ್ತು ನಿಮ್ದ
ಏನ ಆಲ್ಲ ಸ್ವಲ್ಪ ಹೊರಗಿದ್ದ ಹೋಗವಾಗ ಊಟ ಮಾಡ್ಬೇಕ ಈಗ
ಹೌದಾ ಹೆಂಗಡ್ದ ಮತ್ತೆ ಎಲೆಕ್ಷನ್ ಹೆಂಗಡದ ರಾಜಕೀಯ ಬಗ್ಗೆ
ರಾಜಕೀಯದ ಬಗ್ಗೆ ಬಡ್ಕೋ ರಾಜಕೀಯ ಏನ್ ಮಾಡ್ತಿ ಹೋಗಿ ಅಲ್ ಮನಿ ಕೆಲ್ಸ ಹೇಳ ಹೆಂಗ್ ನಡ್ದ ಏನ್ ನೋಡ್ದಾವ ಊರವ
ಊರಾಗ ಊರಾಗ ಬೀಜ ಊರಿಿವ ಮಳೆ ಬರವಲ್ದು ಏನೆಲ್ಲಾ
ಬೀಜ ಯಾವ್ ತಗೊಂಡ್ರೀ ಬೀಜ ಬೀಜ ಯಾವ ತಗೊಂಡ್ರೀ ಅನ ಡಬಲ್ನು ಎಷ್ಟು ಬಾಕೆಟ
ಅ ಹತ್ತು ಪಾಯಕಟ್ಟಡ್ ತಿ
ಅ ಕಡ ಲ ಇಷ್ಟ ಅದ
ಹೊಲಾ ಎಷ್ಟ ಐದೇಕ್ರ
ಎಲ್ಲ ಪ್ರಮೊಟರ ಹ್ಮ್ ಹ್ಮ್ ಹ್ಮ ಹ್ಮ ಹ ಸತ್ ನಿಮ್ದ ಏನ್ ಹಾಕೊಂಡರು
ಹಾ ಆಯ್ಕೆನ್
ಹ್ಮ್ ಹ್ಮ್
ನಿಮ ಬೋರ ನೀವ್ ಹಾಕಿರನೆ ಅವನು
ನಾ ಲಜ ಕಾತ್ ಮುಟ್ಟಿಪ ಎಲ್ಲಲ್ಲ
ಹಗ ಹೊಲ್ದ ಹೊಲ್ದ ಮಾಡ ಬಿಡ ಯಾಕಾಲ ಹೊಲ್ದಾಗ್ ಮಾಡಬೇಕ ಹೊಲ್ದಾಗ್ ಮಾಡಿದ್ರೆ ಭೂಮ ತ ಏನಕ್ ಕೊಡ್ತಾ
ಹ ಹ ಹ್ಮ ಏನ್ ಕ ಕ್ರಸ್ ಕುಂಟಿ ಕಿಸಸ್ಕಂಟು ಎಲ್ಲ ಹೊಡದ್ರಲ್ ಅಲ್ದ
ಎಲ್ಲಾ ಕ್ರಾಸ್ಕೊಂಡು ಓಡದ ಮೇಲೆ ಮ ಬೀಜ ಊರಾಕ ಕುಂತೀವಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮಳೆ ಆಗ್ಯದ ಸ್ವಲ್ಪ ಮಳೆ ಹನಿ ಆದ್ರೆ ಊರ್
ಮಳೆ ಆಗಿಲ್ಲ ಮಾರಯ ಅದೇ ಅದೇ ಚಿಂತಿ ಉಂಟದ ಮಳೆನ ಆಯಗಲ್ಲ ಮಳೆನೇ ಆಗಿಲ್ಲ ಹಂತಿ ಬಾಳ್ಕಂದ್ ಅದೇ ನತಿೆ ಬರುವದ ರಾತ್
ಮನ ಮನೆ ಕಟ್ಟ್ರ ಅಂತಲ್ಲ ಹೊಸದ
ಯಾರಂದ್ರ ಮನಲ್ಲ ಪಾ ಅಷ್ಟ ಹಿಂಗ ಇದಾಗಕ್ಬೇಕಕ್ಂತ ಕಟ್ಟಿವ ಅಷ್ಟ ಇಟ್ಬಿಟ್ಬಿಡ್ವಿ ಕಟ್ಬೇಕಕ್ಂತೀವಿ ಆಗವಲ್ದ ರೊಕ್ಕಲ್ಲ ಹದರ್ಸ ಮೂರ್ ಲಕ್ಷ ಲಾಸ್ ಆಗಿಬಿಡ್ತ
ಹ ಇಲ್ಲಿ ಹೊಲ್ದಾಗ ಅವಲ್ಪಾ ವಯಸ್ಸರ ಮಾಡಿ ಬಾಳ ಜ ಕೆವನ್ ಜಮ್ಮತ
್ಮ ಮಳಿ ಬಂದ ಕಲ ಸಗ ಎಲ್ಲ ಮೂರ್ ಲಕ್ಷ ಲಾಸ್ ಬಿ
ಹೌ
ಹ್ಮ್ ಏನ್ ಮಾಡೋ ನೀವು ನಿಮ್ಮ ನಿಮ್ದೇ ಪಾಡ ಆರಾಮ್ ರೀಿ ಆಯಕರಕೊತ ಹೋದಾ
ಏನ್ ಮಾಡತಿಪ್ಪಾ ಅ ಕಳಿ ಮಾಡಕ ಆಗಲ್ಲ ನಮ್ ಮನ್ಯಾಗ ಎಲ್ಲಾರ ಓದತದ್ರಾಗ ಅದಾರ ನಂದ ಬಿ ಎಕ್ಸಾಮ್ ಬಿಕ್ಸಾಮ್ ನಡ್ದ ಹ ಎಲ್ಲ ಹಓದಕ ಯಾರ ಇವ ಏನ್ ಮಾಡ್ತ
ಹೌದಾ ನಮ್ಮ್ ಮನೆ ಹಂಗೆ ಹೊಲಬ್ ಮಾಡಬೇಕಕ್ ಎರಡು ಮಾಡಪ್ಪ ಹೋದಿಕ ಅಂದ್ರ ಬ ಇದುಕ್ಕಾ ಇದು ಆಗ ಸಾರಿ ಕಾಯ ಹಡಿಿಲ್ಲಾ ಅಂದ್ರೆ ಹೊಲನ್ ಕೈ ಹಿಡಿದಾನ
ಹ್ಮ್್ಮ ಅದು ಕರೆಕ್ಟ್ ಅದದೆ ಆಡ ಮಾಡಿದ್ರ ಯಾವ್ದನ ಒಂದು ಓದ ಏನ್ ಮಾಡ್ತೀನ ಮತ್ರಿ
ಇನ್ನೊಬ್ಬರು ಕ ಹಳಾಯ್ದ್ ಹಡಕ ಮೊದಲ್ ನಾವೇ ರಾಜನಾಗಿ ಮ ಹಾಳ ದ ಮುಂದ
ಮತ್ತೆ ನಡದ ಎಗ್ಜಾಮ ವಿಗಜಾಮ ಹೆಂಗ ಮಳೆ ಆಗಲ್ ಎಲ್ಲಾರ ನಮ್ ಕಡೆ ಮಳಿ ಸಲಗ ಕುಂಂತರ ಎಲ್ಲ ಎಲ್ಲ ಹೊಲಸ ಮಾಡಿ ಕುಂತರ ಸ್ವಲ್ಪನಿ ಬಂದ್ರೆ ಏನ ಬೀಜ ಹತ್ುಂತರ ಎಲ್ಲಾರ ಅದಕ್ಕೆ ಕಾಯಕುಂತರ ಮಳೆ ಆಗವಲ್ ಎಲ್ಲೆಲ್ಲಿ ಹೊಟ್ಟೆ
ನಮ್ೂರ ಅಡವಾನ್ರ್ಬಿವ ಮಳೆ ಉರ್ಬಿಟ್ಟದ ಎಲ್ಲ ಚಿಂತತ್ ಹೋಗಕೋಂಬಿದ ನ ಏ ಮಾಡೋಕ ಲ್ಲ
ಏನ್ ಮಾಡತತಿಪ್ಪ ನಮ್ಮ್ ಮನಿ ಬಾಗಲ ಯಾರ ಜಗ್ಗೆ ಸನ ಮಾಡ್ಕೊಂಡ್ರ ರೈತ್ರಿ ಏನ್ ಮಾಡ್ತಿ
ಹ ಸಾಲ ನಮ್ಮ ಮೂವತ್ ಮೂರ್ ಲಕ್ಷ ಸಾಲ ಆಯೀ ವರ್ತ ನ್ ಮಾಡತೆ ಮತ್ತೆ ಇದೇವರ್ತಿ ಮತ್ತೆ ವರ್ಸ ವರ್ಸ ಹಿಂಗಗೆ ಹಗನ ಆಯ್ತಾ ಮ ಬೆಂಗರ್ ಕತ್ಿ ವರ್ಸ
ಈ ಮಾಡತಪ್ಪ ಎಲ್ಲ ರೈತ್ರಿ ಆದದ್ರೆ ಹಿಂಗಾದ ರೈತ್ರಿರಿಗೆ ಬೆಳಿಗ್ಗೆ ಚಲೋ ಮಾಪಡ ರೇಟ್ ಕೊಡೋಡ್ರಿ ಏನಲ್ಲಾ
ಹ್ಮ ರೈತರು ಸಾರದಲ್ಲಿ ಹಟ್ಟು ಸಾರದಲ್ಲಿ ಸತ್ರ ಅಂತರಂಗದ್ದ ರೈತರ ಹಂಗೆ ನೋಡಕ ರೈತ್ರ ಅಷ್ಟೇ ಸಾಲದದಲ್ಲಿ ಹಡ್ತ ಸಲ್ಲ ಸಹಿತ ರೈತರು
ಹಕತ್ ಮತ್ತ ರೈತರಿಗೆ ಸ್ವಲ್ಪ ಬೆ ಕರೆಕ್ಟ್ ಕೊಟ್ರ ಪಾಡ ಬ ಚಲ
ರೇಟ್ ಅದಕ್ ಬೆಳೆದಿರ್ತ ಬೆಳೆದ ರೇಟ್ ಈ ತಕ್ಕ ಹಂಗ ರೇಟ್ ಕೊಟ್ರ ಏನ್ ರೈತರ ಸಾಯಲ್ಲ ಯಾರ ಸಾಯಲ್ಲ
ಹ
ಅದೇ ಬೇರೆ ವಸ್ತು ಹಕಯ್ಯ ವಸ್ತತಿಗೆ ಏನ್ ರೇಟ್ ಹತಾರ ಅವರು ಅದೇ ರೇಟಿಗೆ ತೊಂತರರಿ ನೀ ಏನೇ ಒಂದ್ ವಸ್ತ ಹಖಂದ್ರ ಅದೇ ರೈತರು ಬಡೋದ ವಸ್ತು ಯಾಕ ತಗೋಲ್ ನೀವು್ ಅದರಂಗಾಯ ಕೊೂಡತ ರೈತರ ರೈತ ಬೆಳಗ್ ತೊಂದ್ರ ರೈತ ಎಷ್ಟು ಮುಂದುವರ್ದಟೈತಿ
ಮಂಟ ಹೆಂಗಗೆ ಯಾವ ಏರ್ ಮಾಡಡತ್ತ ರೈತರು ಮಾಲಿಕ ಅಂದ್ರೆ ರೈತರು ಮಾಲಿಕ ಅಂದ್ರ ಯಾರ್ು ಕೊಡರು
ಹಾ ಯ ಯ
ಮತ್ತ ಕಾಲೇಜ್ ಹೆಂಗ ನೋಡದ
ಹ ಕಾಲೇಜ್ ನಡ್ದಾವ ಡಿಗ್ರಿ ನಿಮ್ ಎಕ್ಸಾಮ್
ಮಾಡದಾವ ನ ಎಕ್ಸಾಮ ಮೊನ್ನೆ ಎಕ್ಸಾಮ್ ಇತ್ತು ಮದ ಮುಂಜಳೆ ಏಳ ಗಂಟೆಗೆ. ಹಾ ಕೆಮಿಸ್ರತ್ತು ಮುಂಜೂರು ಏಳು ಗಂಟೆಗೆ ಇರ್ತಾರ ಅದ ಎಕ್ಸಾಮ್. ಭಾಳ ಹಾರನ್ ಬಿಟ್ಟ ಬರ ಮುಂ ಇಲ್ಲಿ ಎಲ್ಲ ಗೊತ್ತಾಗಲ್ಲ ಇಲ್ಲಿ ನಾಷ್ಟ ರೆಡಿ ಆಗಲ್ಲ ಮನೆ. ಆ ಮೊನ್ನೆ ಆರಕ್ಕೆ ಇದ್ದೀನಿ. ಮಂಜುಲಿ ಯಾರ ಕಸ ಮಾಡಿಾರ ಹ ಅವರಟರಡಾಗಿ ಸು ನ ಅಷ್ಟ ಅವರಾಗ ಮಾಡಿದೆ. ನಾಷ್ಟ ಗಷ್ಟ ಮಾಡಿ. ಹ ಕಾಲೇಜ್ ಇಿಂದ ಅದ ನಾವ್ೇರದಾಗ.
ಹ್ಮ್
ಮಾಡ್ ನಿಮಗೆ ನಷ್ಟ ಮಾಡಿ ಹೋಗಿ ಲೇಟ್ ಆಯ್ತು ಸ್ವಲ್ಪ ಎಕ್ಸಾಮಿಗೆ. ಮತ್ತೆ ಏಳ ಗಂಟೆಗೆಂಬಾರದು ಏಂಬತ್ತರತಕ್ಕ. ಮತ್ ನಾವ್ ಒಣ್ಣಾಗ ಹೋಟೆಲ್ ಇತ್ತು ಹೋಟೆಲ್ ಅವ್ರ ಸ್ವಲ್ಪ ಮನಿ ಫ್ರೆಶ್ ಅಪ್ ಕೊಟ್ಟೆ. ಹೋಟೆಲ್ದ ಹಾಕೊಂತೀನಿ ಹನ್ನೆಡವರೆ ತಕ ಹನ್ನೆಡವರಿಲ್ಲಿ. ತ ನಾ ಮತ್ತೆ ಊಟ ಮಾಡಕ ಮನಿ ಹದ ಅಣ್ಣ ಬಂದ್ ಕುತತ್ತ ಒಂದ ಸ್ವಲ್ಪ ಮನ್ಾಗ ರೆಸ್ಟ್ ಮಾಡಿ ಒಂದ್ ಗಂಟೆಗೆ ಬಂದೀನಿ ಒ ಒಂದು ಗಂಟೆ ಮತ್ತೆ ನಾವ್ಣ್ಣಾಗ ಕಳಿಸಿದ ಊಟದ ಅವನಿಗೆ. ಅದೇ ನೋಡತನ ಪ್ರರಶ ದಿನ.
ಹ್ಮ್
ಕೆಲ್ಸ ಅಂದ್ರೆ ಬೇಸರಿಕ ಆಗ್ಬಿಡ್ತು ಮನುಷ್ಯಾಗ.
ಹಾ ಹೌದೌದು ಅದೇ ಕೆಲಸ ಅ್ರ ಯಗಾದ್ರ ಬಸರ ಆತ ಮಾಡಿದ್ದೆ ಮಾಡಿದ ಅಂದ್ರೆ ಬೇಸರ ಆಗ್ಬಡುದು ಹೊಸ ಹೊ ಮಾಡ್ತಾರೆದು ಜನ ನಗೆ.
ಹಾ ಎಡೆ ಸುಮರ ತಿರುಗಾಡಕ ಹೋಗಬೇಕಂತ ಮಾಡ್ತೀನಿ ಏನೇನ್ ಆಗ್ತದೆ ಏನೇನಲ್ಲ ಹುಡುಗ್ರರು ಏೇನ್ ಹೇತವ ಅದರ್ತವ.
ಟೂರ್ಗೋ ಟೂರ್ ಎಲ್ಲ ಟೂರ್ ಹಚರಿ.
ಅೇ ಮಾಡಿ ಇಲ್ಲ ಈ ಕಡೆಲ್ಲ ಅದೇ ಅೇ ಇಲ್ಲ ಎಲ್ಲ. ಕರ್ನಾಟಕ ಸ್ವಲ್ಪ ಮಿ ಚಲೋದ್ರ ಸ್ವಲ್ಪ ಮನ್ಸ ಒಂದ ಚಲೋರ್. ಈ ಕಡೆ ಎಲ್ಲ ತಿರ್ಗಾಡ್ಬೇಕಂತ ಮಾಡಿ ನೋಡ ಜನನ್ ಜನ ನೋಡಬ ಏನ. ಏ ಅವ ಸಮಸ್ಯೆ ನೋಡ್ ಬೇಕು. ಯುರಕಲ್ ರೊಕ್ಕ ಅಬರ್ ಬಲ್ಲ ಇದಿದ್ದಂ ಎಲ್ಲಾರ ಒಲ್ ರೊಕ್ಕ ಇರಲ್ಲ.
ಏನ್ ಮಾಡಬೇಕು ನಾವು ಇವಾಗ ಟೂರ್ಗ್ ಹೋಗ್ಬೇಕು ರೊಕ್ಕೆಲ್ಲ ಏನೆಲ್ಲಾ.
ಏನ ಇಿಲ್ಲ ಅವ್ರ ಅಕ್ಕದ ಚಿಂತೆ ಆದ್ ನೋಡ ಅವ್ರ ರೊಕ್ಕ ರೊಕ್ಕ ರೊಕ್ಕ ಬಾಳ ಎರಡಾರ ಅವ್ರ ಅಕ್ಕದದಾಗ.
ರೊಕ್ಕ ಇದ್ರೆ ದದುನಿಯಾ ದುನಿಯ ಇದ್ರ ರೊಕ್ಕ ರೊಕ್ಕ ರೊಕ್ಕ ಬುಟ್ಟ. ಯಾರೆಲ್ಲ ಹಿಂಗ ಪ್ರತಿಯೊಂದು ಏನ ಒಂದ್ ಕೆಲ್ಸ ಮಾಡ್ತವ ಅಂದ್ರೆ ರೊಕ್ಕಕ್ಕೋಸ್ಕರ.
ಹ್ಮ್ ಹ್ಮ್ ಅದ್ಕ್ಕೆ ನೋಡಪ ಮತ್ತ ಎಲ್ಲಾರ ರೊಕ್ಕಕ್ಕೆ ಕೆಲ್ಸ ಮಾಡ್ತಾರ ಮತ್ತೆ ಹೆಂಗ.
ರೊಕ್ಕನಯ ಹೊಡುದು ಮ ಸಾಯಿ ಟೈಮ ರೊಕ್ಕ ಹೋಯ್ತ್ ರಾ. ಇದ್ದಾಗ ಸ್ವಲ್ಪ ಸಹನ ಪ್ರೀತಿ ಎಲ್ಲ ಗಳಿಸಿಕೊಂಡ ಹೋಗಕ್ಕೆಲ್ಲ.
ಗೊತ್ತಾಗಲ್ಲಲ್ಪಾ ಮಂದಿಗೆ ಎಲ್ಲ ರೊಕ್ಕದಿಂದ ಹೊಂಟಾರ್ರ ಈಗ ಕಾಲಾನೇನ್ ನಡದ ರೊಕ್ಕದಿಂದ. ನೋಡಪ್ಪ ಯಪ್ಪಾ
ನಾನ್ ಆಯ್ತನಲ್ಲ ಈಗ ಈಗ ಬಗಾನ ನಾ ಸಾಯಲಿ ನೀನ್ ಸಾಯಲಿ ಈಗ ಸತ್ರ ಈಗ ಮತ್ತೆ ಮೂವತ್ ನಾಲ್ಕ ಸಾವಿರ ರೂಪಾಯಿ ಖರ್ಚು ಮನಗ್
ಹಾ ಹ ಮತ್ತೆ ಅದೇ ಆರ್ಥ ಆತ ರೊಕ್ಕ ಇದ್ದಿಲ್ಲ ಅಂದ್ರೆ ನಮ್ಮ್ ಹಿಡಕ್ ಭ ಸುಡಕ್ ಬಿ ಜಾಗ ಇರಲ್ಲ ರೊಕ್ಕ ಬೇಕು ಮ
ಸುಡೋರ್ ಸುಡೋರ್ ರೊಕ್ಕ ತೊಂತಾರೆ ಕಡಿಂಗ ತರ ರೊಕ ತೊಂತಾರೆ ಟ್ಯಾಕ್ಟರ್ ವಯರ್ ರೊಕ್ಕ ತೊಂತಾರೆ. ಹೌ ದೀಿನ ಬಾಜ ಗಾರ ರಕ್ಕೋ ತೋಂತಾರೆ. ಪ್ರತಿಿಯೊಂದ್ ಏನೋ ಒಂದ್ ಪಡ್ಕಬೇಕ ಅಂದ್ರೆ ಇನೊಂದ ಕಾಕೊಬೇಕ ಅಂತಾರಲ್ಲ ಅದ್ರಂಗ. ಬೇರೆೇ ಒಂದು ಇದ್ ಮಾಡಿದ್ರೆ ಇರಬೇಕ ಕಂಪಲ್ಸ್ರರಿ.
ಹ್ಮ ಆಯ್ತಾ ಮೊದ್ ಮತ್ನಾ ನೀ ಏನ್ಐತಿ ಪ್ರೀತಿಶ್ವಾಸ ಪ್ರೀತಿ ವಿಶ್ವಾಸ ತಗೊಂಡು ಏನ ಮಾಡತ. ಆಗ್ತಾ ಇದ್ರೆ ಎಲ್ಲ ನಡೀತದೆ ಎಲ್ಲ ಪ್ರೀತಿ ಬರ್ದು ಶ್ವಾಸ ಬರ್ದೆ.
ಹಾ ಹಾಲೋ ಹಂಗ ದುಡ್ಡನ್ ಕಮ್ಮತ್.
ಹೂ ಮತ್ತೆ ದೊಡ್ಡ ನಡ್ಬೇಕಕ್ ಮನುಷ್ಯನತ್ರ ದೊಡ್ಡ ಇದ್ರಿ ಹ ದೊಡ್ಡ ಇದ್ರ ಮನುಷ್ಯನ ಮತ್ತ ಏನ್ ಟೆನ್ಷನ್ ಇರಲ್ಲ
ಹೂ ಹೂ
ಮ ಮೊನ್ನನ್ನಂಗ್ ನೋಡದ ಕಾಲೇಜ್ ಬರ್ಸ್ದೆ
ಏನ್ ನಿನ್ ಕಾಲೇಜ್ ಇವತ್ತು ಎಕ್ಸಾಮ್ ಇ ಎಕ್ಸಾಮ್ ಬರ್ದ ನ ಬಂದ ಎಕ್ಸಾಮ್ ಮಾಡ್ದಾವ
ಹಾ ಟೈಮಿಂಗ್ ಏನಿತ್ತು ಎಕ್ಸಾಮ್್ದ ನಿಮ್ದ ನಿ ಟೈಮ್ ಏನು
ಟೈಮಿಂಗ್ ಬೆಳಿಗ್ಗೆ ಹತ್ತರಲಿಂತ ಒಂದು ಗಂಟೆ ತಕ್ ಟೈಮ್ಂಗ್
ಒಂದ್ ಮೂರು ಗಂಟೆ ತಕಂದ್ರೆ ಮೂರ್ ತಾಸು ಹೂ ಚಲ್ಲೋ ನೆಡೆದ ಎಕ್ಸಾಮಾ
ಹಾ ಚೆನ್ನಾಗ ಓದ್ಕೊಂಡ್ ಹೋಗಿರ್ಬೇಕು ಎಕ್ಸಾಮ್ ಬರಿಬೇಕಲ್ಲಾ ಊರ್ಲಿಂದ ಬರ್ಬೇಕು ಬಸ್ಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಹೂ ಬರೀಬೇಕು ಹಾಂಗ್ ಹಾಂಗೆ ಎಲ್ಲ ಬರ್ಕನ್ ತಂಗಿ ಬರ ಹೂ
ಎದಮ ಎನಿತ ಪುನಃ ಇದೇ ಏನೋಪ್ಪ ಎಕ್ಸಾಮ್ ಎಲ್ಲ ಕ್ವನ್ ಅಟೆಂಡ ಮಾಡ
ಹಾ ಆಲ್ ಆಫ್ ಆಲ್ ಕ್ವನ್ ಟಚ್ ಮಾಡಿದೀನಿ ಎಲ್ಲ ಔಟ ಆಫ್ ಔಟೋ
ನ್ ಕ್ವನ್ ಟಚ್ ಮಾಡದ ಇರ್ತದ್ರಾಗ ಎಲ್ಲ ಕತ ಕ್ವನ್ ಟಚ್ ಮಾಡ್ಬೇಕಲ್ ಬರ್ಲಿ ಬಿಡ್ಲಿ ಕ್ವನ್ ಏನ ಸ್ವಲ್ಪ ಟಚ್ ಮಾಡಿದ್ರೆ ಅದ್ರ ಬಗ್ಗೆ ಏನಾದ್ರ್ ಸ್ವಲ್ಪ ಗೊತ್ತಿದ್ದಷ್ಟು ಅಷ್ಟೇ ಏನಾದ್ರು ಅದ್ರಲ್ಲಿ ಬರ್ದೇವಿ ಅಂದ್ರೆ ಎಲ್ಲ ಕ್ಲಿಯೇರ್ ಆಗ್ಬಾರದು
ಹಾ
ಹೂ ಮತ್ತ ರಿಟನ್ ಆೋಗುವುದು ಇವರಿಗೆ ಬಸ್ ಆಗಿತ್ತು ಏನ್ ಸಮಸ್ಯೆ
ಬ್ರಿಟನ್ ಅಪ್ಪ ಬಸ್ ಹ ವರ್ಷ ಬಸ್ ಮುಿಸತಾ ಇತ್ತು ಮತ್ತೆ ಎರಡು ಗಂಟೆಗ ಇದೆ ನಾಲ್ಕಕ್ ಗಂಟೆಗೆಗ್ ಬಸ್ ಇತ್ತು ನಾಲ್ಕಕ್ ಗಂಟೆ ಂ ಹೋದ್ರೆ ಬಸ್ ಅದು ಊರಲ್ಲಿ ಆರು ಗಂಟೆೆಗೆ ಆಗುತ್ತೆ ಆರು ಗಂಟೆಗೆ ಹ ಊ ಮಾಡ್ ಮಾಡಕೊಂಡ ಎಲ್ಲ ಟೈರೈಡ್ ಆಗಿಬಡ್ತು ಹಳ್ಳ ಜೀವನ ಬಾಳ ಕಷ್ಟಪ್ಪ ಹಂಗಗೆ ಕಾಣ್ದ ಸಿಟಿ ಜೀವನನ ಬಾಳ ಆರಾಮ
ನೀಏನಿಲ್ಲೋ ಎಲ್ಲಾರ ಸಿತಿ ಇದವರು ಇದ್ದಾರರು ಹಳ್ಳ್ಯ ಕಾಲ ಮಾಡ್ಬೇಕಂತಾರ ಹಳ್ಳಿಯಾಗ ಮಾಡ್ಬೇಕು ಹಂಗಂತರ ಏನ್ ನೋಡ್ತ
ಯಾರಕ್ಕೆ ಕೇಳೋಕ್ಕೂ ಯಾರದಲ್ಲ
ಅಲ್ಲ ಕಷ್ಟನೇ ಎಲ್ಲಾರ್ದು ಯಾರುನ್ ಸುತ್ತ ಎಲ್ಲ ಕಡೆ ಇದರು ಈ ಕಡೆ ಇರ್ಬೇಕ ಅಂತಾರೆ ಚ ದೂರ್ ಒಳ್ಳೆ ಇರ್ಬೇಕಂತರ ಅವ ನೋಡಕು ಅದವಾ ಸುಲ್ತಾನ್ ಕಾಲ ಅಂಟದ ನಾು ಮಾಡರ್ತೀನಿ ಆಮೇಲೆ
ಹಾ ಹಾ